ಹಲೋ ಹ್ಮ್ ಏನ್ಮಾಡಲತಿ?
ಕುತ್ಕೊಂಡೀ ಟೈಮ್ ಎಷ್ತಾತ್ ಈಗ?
ಟೈಮು ನಾಲ್ಕೂವರೆ ನಾಕು ಮೂವತ್ತೖದ್.
ಆ ಇದ್ರು ಇದ್ರಲ್ಲಿ ನೀವು ಹುಬ್ಳಿ ಹುಬ್ಳ್ಯಾಗಿ ಇನ್ನ ನಿಂತಲ್ಲಿ ಕೊಳೇಜಿಂದ್
ಕಾಲೇಜ್ ಹುಬ್ಬಳಿ ಹೋಗ ಅದ ಕ್ಲಿಕ್ ಕ್ಲೋರ್
ಹಾ ಹಾ
ಕ್ಲಿಕ್ಕ್ಲೋರ್
ಎಲ್ಲಿ ಐತಿಲ್ಲ ಅದ
ಅದ ಇದ್ರೋ ಅಲ್ಲಿ ಪ ವಿದ್ಯಾನಗರ ಶಿರೂರು ಪಾಕ ಶಿರೂರು ಪಾಕತ
ಹಾ ಈ ಬೆಳಿಗ್ಗೆ ಎಷ್ಟು ಗಂಟೆಗೆ ಓತದೆ?
ಬೆಳಗ್ಗೆ ನಾವು ಇಲ್ಲಿಂದ ಒಂಭತ್ತ ಮುಕ್ಜ್ ಆ ಬಸ್ ಸ್ಟ್ಯಾಂಡಿಗೆ
ಹಾ
ಅಲ್ಲಿ ಹೋಗಿ ಸಲ್ಪತ್ ಕುತ್ಕೊಂಡೆ ಆರಾಮ್ ಫೋನ್ ಹಾಕ್ತಸ್ಯಾಡಿ
ಹ ಫ್ರೀ ಫೈಡ್ತಿದ್ರಿ ಆದ್ರೂ ಮಸ್ತ್ ಬಿಡ್ಲಿ ನೀ ಫ್ರೀ ಫೈಡ್ ಕಡ್ದ ಬಿಡುದಲ್ಲ ಅಲ್ಲಿ ಫ್ರೀ ಊಟ ಒಬ್ಬ ಅವ್ರ ಊಟ ಆಡ್ತಿ ಹೊಡ್ತೀವಿ ನಂಗ ಊಟ ಕಡಿಯೋದಿಲ್ಲ ಮತ್ತೆ ಇವಾಗ ಮ್ಮ ಸುಳ್ಳು ನಿಮ್ಮ ಫ್ರೆಂಡ್ಲ್ ಅಂತ ಅಡ್ತಿವಿ-
ಹ
ಅವ್ರ ಜ್ಯೋತಗೆ ಬಂದ ನೀ ತೋರಿಸಬಿಡ್ತಿನ ಮತ್ತೆ ಆಗ ಸಿಟ್ ಬಳಕಿ ಆಲ್ಲಿ ನ ತಡಿ ತಡಿ ನವಿ ಚೀಕ್ ಮಾಡ ಬಿ ತ ಉಮಖಲಿ ಅವ ಸುನಡಿತಿ ಪ ಒನ್ ಮಾತ್ ಅನ್ನೋದ್ ಆವನ್ಗೆ
ಏ ನಾ ಕೀಕ್ ಮಾಡ್ದಾಗ ಕೀಕ್ ಮಾಡ್ದಾಗ ನನ್ಗೂ ನನ್ ಮೊಮ್ಮಗಳಿಗ್ ಚಾಲೂ ಮಾಡ್ಬ ತ್ತಲಿ ಅವಾ
ಚಲೋ ಮಾಡ್ಬಿಡುದ ಅಂತ ಆಫ್ ಮಾಡ್ಬೇಕಲ ಅದನ್ನೆ ಟೈಮಿಗಿಡ್ದದ್ದಮ್ಮೀ ಚಲೋಗಾಲದೆ ಇಲ್ಲ ಬ್ಯಾಕುಡಿ ಇಲ್ಲಿ ಅಂದ್ರೆ ಮುಗಿತಪಾ ಬ್ಯಾಗ್ ಇನ್ನದೇ ಬಿಟ್ಟ ಚಿಕ್ ಮಾಡದಪ್ಪಾ ಸಿಟ್ ಹದಾವಳಂಗ್ಲಿ ನಂಗೆ
ಅದು ನಿಂದ ಇದು ಆಗಿತ್ತ ಲೀಬಾ ಮತ್ತ ಏನ್ ಹೆಚ್ಗಿತ್ತಲ್ಲ ನಿಂದ ರಂ ಅದಕ್ ತಗದಲನಾವ
ಆ್ರ ಆಲ್ಲ ಇ ಿ ನಿಿದ್ದೆ ತಮ್ಮಫ್ರೆಂಡ ಕೃಷ ೊಂಡಿ ಅದು ಆ ಬಾಡ್ ತಮ್ಮ ಐಡಿ ತಗ ನೋಡ್ತ ಏನಿಲ್ಲ ಐಡಿಯಗಂತ
ಹ್ಮ ಹ್ಮ
ಈ ನೊಬಳ ಕಿಕ್ ಮಾಡ್ತಮ್ಮ ಇಷ್ಟ ದಿನ ಇಷ್ಟ್ ದಿನ ಆಡಿದ್ದು ಬೆಸ್ ಆಗ್ಬಿಡತಮ್ಮ ಅವಗ
ಹ್ಮ
ಇದಲ್ಲಿ ಅಲ್ಲಿ ಒಂದು ಒಂದರಿ ಒಂದ್ ತಾಸ ಒಂದೂರಿ ತಾಸ ಹೋಗಿದ್್ಯಾ ಹುಬ್ಳಿಗೆ ಅಲ್ಲಿಂದ ಮತ್ತೆ ನಡ್ಕೊಂತ ಹೋಗ್ಬೇಕ ಎರಡ್ ಒಂದೂವರೆ ಕಿಲೋಮೀಟ್ರ. ಒಂದೂರು ಕಿಲೋಮೀಟರ್ ನಡ್ಕೊಂತ ಹೋಗಿ ಏ ನಾವೇನ್ ಮಾಡ್ತೀವಿ ಬೆಳಿಗ್ ಲ್ಲಿ ನಾಷ್ಟ ಮಾಡಿ ಕರಗಿರ್ತ ಅಲ್ಲಿ ಮತ್ ಮತ್ತ ಹೋಗ ಮಟ ಅಂದ್ರೆ ಮತ್ತ್ ಅಲ್ಲಿ ಹೋಕಂತ ಅಲ್ಲೊಂದು ವಡಾಪಾವು ಇಲ್ಲ ಏನ್ ವಡ ಗಿಡ ತಿಂದು ಮಾಇಷ್ ಏನ ಪದಿಪ್ಪಾ ಸಮೋಸ ಗಿಮೋಸ ತಿಂದು ಸಮೋಸ ಗಿಮೋಸ ತಿಂದು ಮುಕಿದ್ಯಾ ಹೋಗಿ ಅಲ್ಲಿ ಕೂತ್ಗೊಂಡ ಕ್ಲಾಸ್ ಕೇಳಿ ಒಂದ್ ತಾಸ ಒಂದ್ ಎರಡ್ ತಾಸ ಹ ಕ್ಲಾಸ್ ಕೇಳಿ ಆಮೇಲೆ ಮತ್ ಬರುವಾಗ ಆ ನಡ್ಕೊಂತ ಆ ಮತ್ ಬರುವಾಗ ಇನ್ನು ಹೆಚ್ಚಿಗೆ ನಡೆಯದ ಎರಡು ಎರಡೂರಿ ಎಡೂರಿ ಕಿಲೋಮೀಟ್ರ
ಹಾ
ಮತ್ತ ನಡ್ಕೊ ಬಂದ್ ಅಲ್ಲೂ ಏನಾರ ಸಿಕ್ಕ್ರ ತಿನ್ನದು ಮಸ್ತ್
ಹಂಗ್ ದಿನಾಡತಿಲ್ಲ ಇದಗ್ದಲ್ಲ ಅದು ವಾಡಕ್ ಮೂರ್ ದಿನ
ನೀ ವಾರಕ್ಕ ಎರಡ್ ದಿನ ಮೂರ್ ದಿನ ಅಷ್ಟೆ
್ಮ ನಿಮ್ ಬಾಯ್ಸಿಂದ ಅಷ್ಟೇ ಇ ಗರ್ಲ್ಸ್ಿಂದ ಅಲ್ಲಿ ಇತ್ತ
ಅವ್ರದುು ಹಂಗೈ್ತ ಅವ್ರದ್ದು ಸೇಮ್
ಹುಬ್ಳ್ಳಾಗೆ
ಹಾ ಅಲ್ಲೇ ಸೇಮ ನಮ ನಮ್ದ ನಾ ಲದ ಅವ್ರ ಮೊದ್ಲು ತೋಂತತಿೀರಿ ನಮ್ಗ್ಗೆ ಆಮೇಲೆ ತೊೋತಿರ ಅಷ್ಟೇ
ಹಂಗಿದ್ದೇನೆ ಅದ
ಹ ಫಸ್ಟ್ ಅವ್ರು ಹಕ್ಕಿದ್ರ ಬೆಳಗ್ ಬೆಳಗ್ಗೆ ಅವರು ಇಲ್ಲಿಂದ ಎಂಟು ಗಂಟೆ ಹೋಗ್ಬಬೇಕಕ್
ಹ್ಮ್ ಗೊತ್ತೈತ ಅಲ್ ಬೆಳಗೆಲ್ಲ ಇಲ್ಲ ಈ ಸ್ಕೂಟಿ ತಲ್ಲಿ ಅ್ದಪ್ಪಾ ಪಪಾ
ಇಲ್ಲಿ ಒಂಬತ್ತುವರೆ ಹತ್ತು ಗಂಟೆಗೆ ಚಾಲ ಅವರುದ
ಹಾ
ಹನ್ನೆರಡು ಹನ್ನೆರಡು ಊರಿ ತನಕ ಅವರದದು
ಹಾ
ಆಮೇಲ್ ಹನ್ನೆರಡುುವಊರಿಯಂದ ನಮ್ದ ಒಂದು್ ಎರಡುುವರಿ ಹಿಂಗ್ ನಮ್ದು ಮಸ್ತ್ಲಿ ಅಲ್ಲಿ ಅಡ್ಡ್ಯಾಡ ಅಡ್ಡ್ಯಾಡಕ್ಕೆ ಮಸ್ತ್ ಯಾವ್ದ್ ಅಲ್ಲಿ ಸು್ನೆ ಇದ್ ಹತ್ತಂಕೋ ಬಿಸಿಲು ಹತ್ತ ಹಂಕೋ
ಹ್ಮ್
ಮಾಲ್ ಒಳಗೆ ಹೋಗಿ ಹೊರಗ್ ಬರದ
ಮಹಾಲೋಗೆ
ಮಸ್ತ
ಬಟೆ ಗಟ ನೋಡ್ಬೇಕ ಅಂತ ಚೋಂಗಿ ಹೋಗಬೇಕ ತಂಬ ನೀವು ರ ಜಾಸ್ತಿಯಾದವಿ ಚಿಂತಲ್ಲ ತಮ್ಮಮ್ಮ ಮಸ್ತ್ ದೊಡ್ಡಜ ದದುಡ್ಡು ಜಮ ಮಾಡ ತಂಬ ನೀಯ
ಹಓ ಜಮಾ
ನೀವು ಈ ಆಪ್ ಹೆಲ್ಪ್ ಮಾಡ್ತಿದ್ರಿ ನಿಂಗ
ಹ್ಮ್ ಆರ್ ಹೊಡಿಯ ಎಲ್ಲ ಹೊಡಿಯ ಹ ಕೆ ಕಾಲ ನಿನಂ ಗು ತಾಳ್ಬೆಳಿಪಾ
ಹ ಗೊತ್ತ
ನೀಂಗ ಗೊತ್ತಾಲ್ ಬಿಲ್ಲಿ ಇಪಾ ಹೊಡಗರಿ ಹೊಡಗರಿ ತರತವರೆ ಹೊಡಗೀರಿಲ್ಲಂದರ ಬರೆಮ್ಮ
ಹ ಹಾ ಹಾ ಹಾ
ಹ್ಮ್ ಅಲ್ಲಿ ಚಲೋ ಚಲೋ ಬಟ್ಟೆ ಇರಂಗರತ್ಲಿ ಮಾಲಿಗೆ ಹೋಗ. .
ಹಾ.
ಮಾಲ್ ಚಛಲೋ ಚಛಲೋ ಬಟ್ಟ ಇರಲ್ಲ ನೋಡಕಷ್ಟ್ ದುಡ್ಡು ಹೆಚ್ಚಿ ನೋಡಿದ್ರೆ ಚಛಲೋ ಬಟ್ಟೆ ಇರಲ್ಲ. ಮತ್ತೆ ಚಲೋ ಬಟ್ಟೆ ಇದಕು ಡಬಲ್ ರೇಟ್ ಆ. ಹಾ ಒ ಈ ಹೇಗೆ ಅಂತರಲಿ ಆಫರ್ ಇಲ್ಲಿ
ಐ ಬಟಿ ಹಲ್
ಹ್ಮ್ ಹ್ಮ್ ಹ್ಮ್
ಚಲೋ ಸಿಕ್ಕಾವ್ ಬಟ್ಟೆ
ನೀ ಆರ್ಡರ್ ಮಾಡಿದ್ದಲ್ಲಿ ಬಂದ್ ಎನು
ಯ ಕ್ಯಾನ್ಸಲ್ ಆತ ಅ ಇ ಕ್ಯಾನ್ಸಲ್ ಆತ ಇನ್ನೊಂದು ಆರ್ಡರ್ ಮಾಡಿದ್ದೆಲ್ಲಿ ಮೊ ಒಂದಿನ ಹಕೊಂಡಿ ಗೊತ್ತು ಹಗೊಂಡಿದ್ದೆ ನೀವು ಅಂದಲ್ಲ ನಿಮ್ ತಂಗಿ ತಗೊಂಡು ಇಲ್ಲಿ ಅಂತೇಳಿ ಆ ದಿನ ತಮ್ಮ ಹುಡ್ಗಿ ಹೋಗ್ು ಹುಡ್ಗಿ ಮುಂದ ಹೋಗತ್ತೆ ಕೋಣಗಾಂತ ಬ ಡಾಲ್ಲಕ್ಕಕ್ಕೆ
ಅದಕ್ಕೆ ಹೇಳ್ದೆ ನಾನ್ ನಿನ್ಗೆ. ನೋಡಿ ತಂಗಿದ್ದೇನೆಂತ.
ಇ ಲೋಲಿ ಆಲ್ಟ ಮಾಡಿದ್ದದ ಅದು ಯಮ ಇತ್ತು ಯಾವ್ದಲ್ಲದೆ. ಎಮ್ಮದ ನಿಂದೆ ನಿಂದೆ ಯ್ದ ಮಾಡ್ತಿಯಲ.
ನೀ ಯಾವ್ದ್ ಮಾಡಿದ್ದಿ.
ನೀ ನಿಂದೆ ನೀ ಅಂದಿದ್ದೆಲ್ಲ ಅದನ್ನ ಮಾಡಿದ್ದಾನೆ.
ಹ್ಮ್ ಹ್ಮ.
ಏನ್ ಹೇಳಿಂದೆ ಅಕ್ಸಲ್ಲ ಎಮ್ಮ ಮತ್ತೆ ನಂದ ಹೆಮ್ಮಲ್ಲ.
ಮತ್ತತ್ ನಿನ್ ಯಾವ್ದಲಿ.
ಇಪ್ಪ ಅದನೇ. ಸ್ಲ್ ಬದ್ಲಿ ಯಂಗ್. ಎಂತಂಗಿ ಬಂದಲ್ಲ ಗಟ್ಟಿ ಹಂಗಿ ಬಂದಿಪ ಅದ್.
ಹ್ಮ್. ಹುಡಿ ಹುಡ್. ಹುಡ್ಡಿ ಗಿಡ್ಡಿ ಆರ್ಡರ್ ಮಾಡ ಹುಡ್ಡಿ ಹುಡ್ಡಿಯದು ಆರ್ಡರ್ ಮಾಡಡ ಹುಡ್ಡಿಯದು. ಸ್ವಟ ತರ ಆಗುತ್ತೆ ನೋಡ್ ಗುಡ್ಡಿ.
ಹಾ ಐ್ಲಪ್ಪ ನ ಕಡೆ ದಪ್ಪ ಇಡ್ತೈತ ನ ಮಮ್ಮಿ. ಬೈತ ಡಿಪ್ಪದ ಬಟ್ಟೆ ಒಂದ್ ಕ್ಂಟಲ್ ಐತ್ ಅಂತ ಹೇಳಿ.
ಹ್ಮ್ ಹ್ಮ್.
ಹಂಗ ಇದು ಆರ್ಡರ್ ಮಾಡ ಹೋಗಲಿ ಅದೇ ಹಗೆಲ್ಲ ಟಿ ಶರ್ಟ್ ಮೇಲೆ ಒಂದು ಜಕ್. ಬಿಡಿದ್ದ ಒಂದೆ ಅಂಗಿ ಬಿಡತಿ ಕತ್ತ ಹದು ಆ ಮಾಡ ಈಗ.
ಹ್ಮ್ ನಾನ್ ಎರಡು ಮಾಡಡ ಒಂದಂಗ ಒಂದಂಗ.
ಹ್ಮ್ ಹಾ ಅಮೌಂಟ್ ಹಕ್ಕ್.
ನಾನ ನಮ್ ಫ್ರೆಂಡಿಗೆ ಹೇಳೇನ್ ಕೊಡ್ಸಾಕ ಯಾವಾಗ ಕೊಡಸ್ತಾರಪ್ಪಾ.
ಯಾವ ಫ್ರೆಂಡ ನಿಮ್ಮಣಿ ಬಾಜು ಆವ.
ನಮ್ಮ ಮನೀ ಮೇಲೆ.
ನಿಮ್ಮ ನಿ ಮೇಲೆ.
ನಮ್ಮ ಮನೆ ಮೇಲೆ ಅಂತ ನೋಡಪ್ಪ ನಮ್ಮ್ ಮನ ಹಿಂದೆ. ಹಾ ಉುಡಿ ಹುಡಿ ಕೊಡಸ್ಂದೇನಿ.
ಜಾತ್ರಿ ಬಿಡ ಕಲ್ ತಂಗ ವೀಟ್ ಮಾಡಕ್ಕೆ.
ಅಣ್ಣ ಎಲ್ಲಿದ್ದಾರೆ ಚಲೋ ಹೋದು.
ಏನ್ ಚಲೋದೆ.
ಚಲೋ ಯಾವ್ದ್ರ ಅಂಗಡಿಯಾಗ ಅದು ಏನಂದ ಹೇಳ. ಬ್ರಾಂಡ್ ಗಿನ್ ಬೇಡಪ್ಪ ನಮ್ಮ ಕುಟ್ಟಿಯರಸಾಕ್. ಹ್ಮ್ ಅವ್ರಿಗೂ ಹ್ಮ್. ಅವ್ರಿಗು ಏನ್ ಇದು ಇಲ್ಲಿ ಖರ್ಚು ಮಾಡ್ಕು ದುಡ್ಡು ಹಂಗ ಹಿಂಗಂತ ಎಲ್ಲಪ್ಪಾ
ಹಾ.
ತರಾನ ದುಡ್ಡು ಖರ್ಚ್ ಮಾಡ್ಬೇಕಕ್ ಬ್ರ್ಯಾಂಡ್ ಇ ಹಾಕೋಬೇಕು ಹಂಗೇನಿಲ್ಲಾ. ಅವ್ರ ತಮ್ಮಾರ್ ಬಾ ಮಾಡ್ತಾರ. ಅವ್ರ್ ತಮ್ಮ ಮೂರ್ ಮೂರ್ ಸಾವಿರ ನಾಕ್ ನಾಕ್ ಸಾವಿರ. ಚಪ್ಪಲ್ ಮತ್ತೆ ನಾಕ್ ನಾಕ್ ಸಾವಿರದ ಬೂಟ್.
ನಾ ಬಿಟ್ಟ ಯಾವ್ದ್ ಬಿಡ್ಲಿಪ್ಪತ್. ವೇಸ್ಟ್ ಒಂತಾಸಿ ಇನ್ನಂಗಡಿ . ಯ ಯಾರ್ಬಿಟ್ಟ ಹಂಗ ಬಿದ್ದಾವ.
ನಂಗ್ ತಗೋದೈತ್ಲಿ ಒಂಬತ್ ಒಂಬತ್ ಸಾವಿರದ ಎರಡ್ ನೂರ ಮೂವ. ಹತ್ತು ರೂಪಾಯಿದೆ ಊಟ. ಕೊಯಲಿದೆ ಕೊಯಲಿದೆ ತ ಆತಿಲ್ಲಿ. ವಾ ಅದೇ ತಗೋಬೇಕಂತೆಲ್ಲ ಐತಿ ತೋ ದುಡ್ ಇಲ್ಲ.
ವಿರಾಟ್ ರೆಡ್ ಕಲರ್ ಇದು ಅದು ವಿರಾಟ್ ತಮ್ಮ. ಎಷ್ಟೊಂಬತ್ತು ಸಾವರಿ.
ಒಂಬತ್ ಸಾವಿರದ.
ಇನ್ನೊಂದ ಇನ್ನೊಂದ ಐತ್ ನೋಡ್ಲಿ ಒಂಬತ್ ಲಕ್ಷ ಇದ್.
ಹ್ಮ್ ಹ್ಮ್ ಹ್ಮ್.
ಡೇಂಜರ್ ಐತಲ್ಲ ಒಂದ ವಿರಾಟ್ ಕೊಹ್ಲಿ ಇದ್ದೇನೆೇ ಹಾ.
ಯಾರ್ದ್ದ ನನ್ಗು ನಾ ಇಲ್ಲಲ್ಲಿ ನಾನ್ ನೋಡಿದ್ ಬರೀ ಹನ್ನೊಂದ್ ಸಾವಿರ ಹಿಂಗ ಅದಾವ್. ಹ್ಮ ಒಂಬತ್ ಲಕ್ಷ ಒಂಬತ್ತು ಸಾವಿರ ನೋಡ.
ಗೊತ್ತಲ್ ಬಿಡ ವಿರಾಟ್ ಕೊಹ್ಲಿ ಫ್ಯಾನ್ ಎಲ್ಲಾ ಅದಕ್ಕೆ ವಿರಾಟ್ ರೊನಾಲ್ಡು ಇದಿದ್ರೆ ಕ. ತಂದಿದ್ದೆ ನಿನ್ಗೆ.
ಹ್ಮ. ರೊನಾಲ್ಡೊ ತರಿ ಈ ಮೊನ್ನೆ ಮೊನ್ನೆ ಎಷ್ಟು ಗೋಲ್ ಹೊಡ್ದಳೆ ಮೊನ್ನೆ ರೊನಾಲ್ಡೊ. ಮೊನ್ನೆ ಮೊನ್ನೆ ರೊನಾಲ್ಡೋ ಮ್ಯಾಚ್ ಇತ್ತು ಎಷ್ಟು ಗೋಲ್ ಹೊಡ್ದ.
ಯಾರ್ ಹುಡ್ದಾನೆ. ಹ್ಮ ಮತ್ತೆ ನ ತಮ್ಮ ಬಾ ಸಿಲ್ಪ ಬಾ ಸಿಗ್ತನ್ಕೋ ಗೋಲ್.
ಹ್ಮ್ ಇದು ಟೀಮ್ ಎಷ್ಟ ಹೊಡದತಿ ಎಲ್ಲ ಸಿಟ್ ಟೀಮ್.
ಆ ಆಯ್ತ್ ತಮ್ಮ ಜೀರೋ ಪಾಯಿಂಟ್ ಆಗಿದೆ. ಇರಿಂದ ಐದ್ ಹೊಡ್ದಾರ್ರ ತಳ್ಳಮ್ಮ ಅಪ್ಪ ಕಾಲ್ ಮಾಡಂತಾನೆ.
ಹಓ ಬೆಳ್ಳಿ ಕಟ್ಟದ್ರ ದುಡ್ಡು ಬರಲ್ಲ ಇದರ್ದ. ಹಲೋ. ಹಲೋ. ಆಲಿ ಪ ಇಲ್ಲ ಮನೆ.
ಹ್ ಇಲ್ಲಿಫೋಮ್ ಇಲಿ ಎಪ್ಪಾಡಿ ಶೆನ ಮುಂದ್ ಹೋಗ್ಬೇಕಂತ ಈಗ.
ಏ ಹಂಗ ನಡು ನಡು ಎತ್ತಕ್ಕ ಹೋಗಬೇ ಮತ್ ಇಷ್ಟ ಮಠ ಮಾತಾಡ ಹೋಗಬಡರ್ತದ. ಯೂಸ್ ಇಲ್ಲ ಹೋಗಿಲ್ಲ ಆದ. ಕತ್ತು ತ ಹ್ಮ್.
ಇದು ಟೈಮ್ ಐತಿ ಈಗ ನ ಮಮ್ಮಿ ಫೋನ್ ಮಾಡ ರಾಜು ಬಿಡ್ತಾನೆ.
ಹ್ಮ್.
ಹಾ ರೇಷನ್ ಹೂ ಅಪಾ.
ಯಾವ ರೀಷನ್ಲಿ.
ನಮ್ಮ್ ಅಕ್ಕಿಲಿ ಇಪ್ಪ ಅಕ್ಕಿ ಕೊಡದಾರ ರೇಷನ್ ಹೋಗಂತೆ.
ಹ ನಿಮ್ದು ನಿಮ್ದು ಇದಿಲ್ನಾ ಗೌರ್ಮೆಂಟ್ ಜಾಬ್ ಇಲ್ನಾ ನಿಮ್ ಅಪ್ಪಾರ್ದ.
ಐತಿ ಆದ್ರೆ ನಾವವು ಗೋರ್ಮೆಂಟ್ ಅಂತ ಹಾಕಿಲ್ಲ ಸರ್ಕಾರಿ ಕೋಲಿ ಅಂತ ಆ
ಹ್ಮ
ಮತ್ತ ಇಲ್ಲಿ ಪುಕ್ಷಿಟ್ಟಿಕಿ ಹೋಗಕ್ಕದು ಹವುಕಿ ಮಾಡಿದ್ವಿಂದ. ಎಷ್ಟು ಇದ ಒಂದ್ ಕೆಜಿ ಹದಿನೈದು ರೂಪಾಯಿ ಐತದ.
ಹ್ಮ್ ನಾವು ಅದೇನ್ ಮಾಡ್ತೇತಮ್ಮ ನಾವೇನ್ ಯೂಸ್ ಮಾಡ್ತೇವೆ ಹಕೊಂಡಿದಿ.
ಕೊಟ್ಟಬ ಬಿಡ್ತೀವಿ ಮಸ್ತ್ಲಿ ಆದ್ರೆ ಕದ್ದ ನಮ್ಮ ಅಮ್ಮ ಕೊಡ್ತೀವಿ ಲಪ್ಪ ಹೆಂಗ ಕೊಟ್ರೆ ಹಿಳ್ಕೊಂಡ್ರೆ ಜಪ್ತಾರ್ ನಮಲ್ಲಿ. ಅದ್ರಕಾಯ ಅಲ್ಲಿ ಎಲ್ ಹೋದಾಗ. ಕೊಡ್ಡೆವಿ.
ಇವಾಗ ಎಲ್ ಎಲ್ ಕೊಡ್ತಾರಲ್ಲ ನಿಮ್ಗ ರೇಷನ್.
ಇದ ಗಾಡಿ ಹುಡ್ಗ ಐತಿ ಅವ್ರ ಪಾಪ್ದೇ. ಅವ ಪಪ್ಪಪ ಗಾಡಿ ಹುಡ್ಗ ಇತ್ ಪ ಅಂದಿ.
ಹ್ಮ್ ಹ್ಮ್ ಎಷ್ಟ್ ಕೊಡ್ತಾರ ಅಕ್ಕಿ. ಅಕ್ಕಿ ಎಸ್ಟ್ ಕೊಡ್ದಾರ ಒಬ್ಬರಿಗೆ ಹತ್ತು ಕೆಜಿನ.
ಹಾ ಒಬ್ಬ್ರಿ ಹತ್ತು ಕೆಜಿ ಆರು ಮಂದಿ ಇದಿವಿ ಅರವತ್ ಕೆಜಿ ಹೊ ಇದಯ ಚಿನ್ನೂರು ಇಲ್ಲಿ ಮನಯಾಗ ಈಗ ನಾನ ನಮ್ಮಣ್ಣ. ನಮಮ್ಮಿ ನಮ್ ಪಾಪಾ. ಮೂರ ಜನೀ ನಾವು ಮೂರ್ ಜನ ಗೆಲ್ಸದಿದಲಿ ಅದ ಮೂರ್ ಜನ ಬಾಳ ಆತದೆ.
ಹ್ಮ್ ಹ್ಮ್ ಹ್ಮ್ ಎಲ್ ಎಲ್ ಕೊಡ್ತಾರಲಿ ನಿಮಗೆ.
ಪ್ಪಾ ಅಲ್ಲ ಮಂದಂಡಿ ಕಡೆ ನಿಮ್ಗೆಲ್ಲಿ ಕೊಡ್ತರೆ
ಸ್ಕೂಲ್ ಐತಲ್ಲ. ಆ ಇಲ್ಲತ ಬಸವನನ ಸ್ಕೂಲ್.
ಹ್ಮ್
ದ್ಡ ಮೊನೆ ನಾನ ತಂದೆ ಇಲ್ಲಿ ಅಲ್ಲಿ ನಾನಂದೆ ನಾಲ್ವತ್ ಕೆ ಜಿ ಒಮಕ್ಕೆ ತೊಂಬರಕ್ ಬರಲ್ಲ ಅಂತ ಹೇಳಿ. ಎರಡೆರಡು ಇಪ್ಪತ್ತ ಇಪ್ಪತ್ತು ಹಾ. ಹಾ ಎಡು ಕಿಲೋ ತೋಟ. ಹ್ಮ್
ಮತ್ತೆ ಚರೊಳಿ
ನಾಲ್ಕ್ ನಾಲ್ಕ ಜನದೆ ನಾಲ್ಕು ಕೆ ಜಿ ಮತ್ತೆ. ನಾಕ್ ಜನಾದೆ ನಾಲ್ಕ ಕೆಜಿ ಲೆ.
ನಾಕ್ ಜನಕ್ ನಾಲಕ್ಕ ಕೆಜಿ.
ಹ್ಮ್
ಜಾಸ್ತಿ ಆತ್ತ.
ಹ್ಮ್ ಅದೇ ನಾವ ನಾವ ನಾವೇನ್ ಇಟ್ಕೊಳ್ತೀವಿ ಅನ್ಕೊಂಡೆ.
ಹಾ
ಸರಿ ತೋಲೆ.
ತಳ್ಳೆ ಸರಿಯದ ಅಂತಮ್ಮ ಇನ್ನೊಂದು ಐದು ಹತ್ತು ನಿಮಿಷ ಇರು ಐದ್ ನಿಮಿಷ ಐದ್ ನಿಮಿಷ ಜಾಸ್ ಡ ಐದ್ ನಿಮಿಷ ಇಡು ಐದ್ ನಿಮಿಷ ಇಡು. ಈಗ ಗಾಡಿ ಬಿ ಟ್ಯಾಮ್ ಆಗ ಗ ನಾವ್ ಒಪನ್ ಆ ರೇಷನ್ ತರಕ್ ಹೋಗವ್ನೆ ನನ್ನೆ. ಟಿಶುನ್ ತರಬೇಕು ಈಗ.
ಹ್ಮ್
ಬಾ ತಲ್ ಬಾ.